ಹಲೋ
ಆಕಾಶ ಹಾ ಕೇಳತ್ ಹಾ ಕೇಳ್ತಿದ್ದೆ ಹೇಳಿ ಆಕಾಶ್.
ಕೇಳ ಕೂತದ ಊಟಾ ನಂದ ಇನ್ನ ಇಲ್ಲಾ ಪ್ಪ ಮಾಡ್ಬೇಕ
ಹಾ
ಹ್ಮ್
ಹ್ಮ ಮತ್ತೆ ಏನ್ ಸಮಾಚಾರಾ
ಹಾ
ಎಮ್ಮೆ ಮಾಡ್ತರಿ ಅಂತ ಹೇಳಿದ್ರಲ್ಲಾ ಮೊನ್ನೆ ಏನ್ ಮಾಡ್ತರ ಅಂಡ್ ಮಿಷನ್ ಮಾಡ್ತೀರಾ
ಎಮ್ಮೆ ಎಲ್ಲಾ ಏನ್ ಮಾಡ್ತಪ್ಪಾ ಏನ್ ಮಾಡಕ್ ಆಗಿಲ್ಲಾ ಹೌದಾ ಹ್ಮ್
ಹ್ಮ್ ಹ್ಮ್ ಊಟ ಆಯಿತ ಆಕಾಶ ನೀನು
ಎಲ್ಲಿದೆ ಹೋಗ್ಬೇಕು ಬಿಡು ಇಯ್ವ ನೀನು ಕೂಡ ಕಲ್ ಇಂಗ ಮನಿಕ ಮರ್ತೀ ಅಲ್ಲಾ ಎಲ್ಲಿದ್ದಾನ ಹಲೋ
ಹಲೋ ಆಕಾಶ್ ಕೇಳುಸ್ತಾ ಇದೆಯಾ ಎಲ್ಲಿ ಇದ್ದೀರಾ ರಾಕೇಶ್ ಹೊರೆಗೂ ಬನ್ನಿ ನೆಟ್ವರ್ಕ್ ಬರ್ತಾ ಇಲ್ಲಾ
ಹಾ ಬಂದಿದ್ದ ನೋಡಿ ಆಗ ಅಲ್ಲಿ ಹಿಂಗ ಮಾಡಿಕ ಇರ್ತ್ನಲ್ಲ ಇಲ್ಲನ್ ಬೆಂಗಳೂರು ಹೋಗಬೇಕ ಮುಂಸು ಹ್ಮ್ ಹ್ಮ
ಹಾ ನಾಳೆ ನಾಡದ ಹೋಗ್ಬಿಡೋಣ ಇಬ್ರು
ಇಲ್ಲ ಮುಂದು ಸ್ವಲ್ಪ ಲೇಟ್ ಆಗುತ್ತೆ ನಮ್ದ ಅಣ್ಣಾ
ಇದು ಸ ನಾನು ಯಾಕಂದ್ರೆ ಪಾರ ದಿವಸ ಊರಿಗೆ ಹೋಗ್ತಾ ಇದ್ದೀನಿ ಹಾಸ್ಟ್ಲಲ್ಲಿ ಇರಲ್ಲ ನಾನು ಮಂಗಳಾರ ಊರಿಗೆ ಹೋಗ್ತಾ ಇದ್ದೀನಿ ಕೆಂಬಾವಿಗೆ
ಹ್ಮ್ ಹ್ಮ್ ಹ್ಮ್ ಅಣ್ಣಾ ನಿಮ ಗುಡಗ ಸಟ್ಟ ಬರ್ತದನಲ್ಲ ಹಲ್ ಹಿಂಗ ಮಾಡ್ಕೊಂಡು
ಹಾ ಅಣ್ಣಾ ಯ ಅವ್ನು ತುಂಬಾ ರಿಚ ಇದ್ದಾನೆ ಅಣ್ಣ ಅವನು
ಬರ ಬೆಂಗಳುರ್ ಹೋ ನಾ ಹೋದಣ ಬೆಂಗ್ಳೂರ್ ಹೋದಲ್ಲ
ಹಾಣಾ ಹೋಗಲ್ಲಣ್ಣ ಅವ್ನು ಎಲ್ಲಾ ದುಡ್ಯಕ್ ಹೋಗ್ತನಣ್ಣ ಎಲ್ಲ ರೊಕ್ಕ
ಹಾ ಅಣ್ಣ
ರೊಕ್ಕಾ ವನ್ ಹೋಗ
ಹಾ ಕಂಡ ಪಟಿ ಮನ ಅವಣ ಸ್ಟೋರಿ ಹೋಗ್ತಾ ಇದೆ ನಣ ಸಕಲೇಶ್ಪುರ ಹಾಸನ ಚಿಕ್ಕಮಂಗಳೂರು ಪುರ ಮತ್ತೆ ಇದು ಯಾವ್ದಂದ್ರೆ ಮ ಶಿವಮೊಗ್ಗ ಹೋಗ್ತಾ ಇದ್ದಾನೆ ಜೋಗ ಪಾಲ್ಸ್ ನೋಡಕೆ ಯಾಕಂದ್ರೆ ಜೋಗ ಫಾಲ್ಸ್ ತುಂಬಾ ಅಲ್ಲಿ ಇದೆಯ ಅಲ್ಲ ಹ ತುಂಬಾ ನೀರ್ ಇದೆ ಈವ ಮನೆ ಮಳೆಗಾಲದಾಗೆಲ್ಲ ಜೋಗ ಫಾಲ್ಸ್ ಬಾರಿಯಲ್ಲಿ
ಅಲ್ ನಮ್ಮಂತ ಬಡವರಿಗೆ ಇಲ್ ಹೋಗಕ್ಕತಾನ
ಹ ಅಣ್ಣ ಕಷ್ಟ ಪಡ್ಬೇಕಣ್ಣ ಕಷ್ಟ ಪಟ್ರರಿಂದ ತಾನೇ ಈಗ ಸುಖ ಸಿಗುತ್ತೆ ಈ ವಯಸ್ಸ್ದ ಕಷ್ಟ ಪಟ್ಟ್ರ ಮುಂದೆ ಸುಖ ಸುಖ ಸಿಗುತ್ತಂತೆ ಹೀಗೆ ಸುಖ ಕಷ್ಟಪಟ್ಟ ಹೀಗೆ ಸುಖ ಪಡಿದ ಮುಂದೆ ಕಷ್ಟ ಸಿಗುತ್ತಂತೆ
ಹ ಅಣ ಬರೇ ಎಲ್ಲಿ ಕೆಲ್ಸ ಮಾಡದ ಹೊಲ್ದಾಗ ಕೆಲ್ಸ ಮಾಡಿ ಮಾಡ ಹೊ ಕೆಲ್ಸ ಮಾಡಿ ಮಾಡಿ ಸಾಕಾಗಬಿಟ್ಟದ
ಹಾ ಹೌದ ಅಣ್ಣ
ಮಳಿ ಬರ್ಲಾ ಇದ ಅಣ್ಣ ಈಗ ಕೆಲ್ಸ ಬಾಳ ಹೊಲ್ದಾಗ ಗೊಬ್ಬರ ಅದು ಇಡಕ್
ಹಾ ಯಾಕಂದ್ರೆ ಮದ ಹ ಮಳೆ ಬರ್ತ ಇನ ಟು ಟಿ ತ್ರೀ ಡೇಸ್ರುತ್ತ ದೊಡ್ ಮಳೆ ಆತಂತ್ದ ಏನ ಆ ಮತ್ತೆ ಮಾಡುತ್ತಾ ಅವ್ರು ಹೇಳ್ದಂಗೆ ಹ್ಮ ಭೀಮು ಮುಂತ್ಯಾ ಅಂತ ಇದಾರೆ
ಹ್ಮ್ ಹ್ಮ್ ಹ್ಮ್
ಹಾ ಮುತ್ತೆ ಹೇಳಿದ್ದಾರೆ ವಾಗಣಗೇರಿಯಲ್ಲಿ ಹಾ ವ ತಳವರಿಗೇನ ವಾಗಿನಗೇರಿ ಐತೆ ಅವ್ರ ಮುತ್ತೆ ಹೇಳ್ತಾರೆ. ಮಳೆ ಬರುತ್ತೆ
ಅಲ್ ಫೇಮಸ್ ಅವ್ರು ಮ ಫೇಮಸ್ ಅವರು ಫೇಮಸ್ ಅಂತಲ್ಲಣ
ಹಾ ಫೇಮಸ್ ಅಂತೆ ಊರಿಗೆ
ಹ ಹ ಹ
ಮತ್ತೆ ನಿಮ್ಮೂರ್ ಕಡೆ ಹೆಂಗೆ ಮಳೆ ಬೆಳೆ ಏನ್ ಏನ್ ಬಿತ್
ಡಿ ಕೆ ಶಿವಕುಮಾರ್ ಅಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ತಿರಾಗಕ್ ಅವ್ರೇ ಕಾರಣ ಅಂತಲ್ಲ.
ಯ ಏನೋ ಗೊತ್ತಿಲ್ಲಪ್ಪಾ ನಮ್ಗೆ.
ಇಲ್ಲ ನಾ ಕೇಳಿ ನಾನು ಎಲ್ಲಾ ಓಡಾಡ್ತಿತ್ತು ಅದಕ್ಕೆ ನ್ಯೂಸ್ನಲ್ಲಿ ಅದಿಕ್ಕೆ ಹ
ಹಾ ಹಾ ನಾನ ಈಗ ನಮ್ದು ಒಂದು ಕಾಯಭುಜ ತಗ್ಗುುತ್ತ ತಾ ಇದ್ದೀವಿ ಈಗ ಬೈಕ್ ತಗೊಂಡ್ ಅಯೇ ಬುಜಾ ಒಂದ್ ಎನ್ ಎಸ್ ಇದೆ ನಮ್ದು ಅಯೇ ಬುಜ ಇದೆ ತಗೊಂಡು ರೈಡ್ ರೋಗತಾ ಇದ್ದೀವಿ. ಬರ್ತಿಯಾ ನಿಮ್ದು ಹೋಂಡಾ ಸೈಂತ ತಗೊಂಡ
ಸೈಕಲ್ ತಗಗೋದ ಆಗಲ್ಲಣ ಇನ್ನು ಅದೈತ್ ಬಿಡೋಣ್ಣ ನಂದ ನನ್ ಸ್ವಂತ ಇರ್ಬೇಕಲ್ಲ ನ ಸೈಕಲ್ ತಗೋಕ ಆಗಲ್ಲ ನಂಗ
ಹೊತಿಯಾ
ಏನ ಅಣ್ಣ
ಮಾರುತ್ತೆ ಸುಜುಕಿ ಇದೆ ಸುಜುಕಿ ಗಾಡಿ ಹಳೆ ಮಾಡೋಲ್ ಇದೆ ತಗೋನಿ ಬನ್ನಿ ಮೂವರು ಹೋಗಣ ಇದ ಶಕ್ತೇಶ್ಪುರಕ್ ರೈಡ್ ಮಾಡೋಣ ಏನ್ ಅಬ್ಬಬ್ಬಾ ಅಂದ್ರೆ ಒಬ್ರಿಗೆ ಹಂಗೇನಿಲ್ಲ ಒಬ್ರಿಗೆ ಇದೆ ಸ ಸಾಕು ಹೋಯ್ ಸಕಲೇಶ್ ಪುರ್ ಹೋಯ್ ಬರಕ್ಕೆೆ
ರೊಕ್ಕಬೇಕಲ್ಲಣ ಐದ ಸಾವಿರ ಅಂದ್ರ
ಇಮೊಂದ್ ಗಾಡಿ ಅವಂದೊಂದ್ ಗಾಡಿ ಎರಡ್ ಗಾಡಿ ಆಗ್ತವೆ ಹೋಗ್ ಬಂದ್ಬಿಡೋಣ ಮೂವರ
ಹ್ ಇಲ್ಲಣಾ ಈಗವಾಗಲ್ಲ. ಮತ್ತೆ ನಮ್ಗು ಒಂದ್ ವರ್ಷ ಬೇಕು ಬೆಳಿ ಬೆಳಿ ಬರ್ಬೇಕಲ್ಲಣ ಹೊಲ್ದ
ಹಾ ಏನ ಪಪ್ಪಾಯ ಬಿತ್ತೀರಂತೆ ಅಂತರಿ
ಇಲ್ಲ ನ ಸೊಪ್ಪೆ ಮಾಡಿಲ್ಲ ಮುಂದಕ್ ಮಾಡ್ತೀವಿ ಒಂದ್ ಸೊಪ್ಪ
ಹಲ ಹಾ ಏನ್ ಮಾಡ್ಬೇಕಂದ್ ಕಲ್ ಮಾಡಿರ ಹೌದಾ ತೊಗುರ ಅಣ ಹ ಹಾ ಈಗ ನಾವು ಅಲ್ಲ್ ನಾವ್ ಈಗ ಕಬ್ಬ ಬಿತ್ತೀವಿ ಅಣ್ಣ ಕಬ್ಬ ಯಾಕಂದ್ರೆ ಕಬ್ಬ ಪೀಕ್ ನಮ್ ಕಡೆ ಬಾಳ್ ಜಾಸ್ತಿ ಯಾಕಂದ್ರೆ ನಮ್ ಸೆನ್ಪ್ ಶುಗರ್ ಫ್ಯಾಕ್ಟ್ರಿ ಮಳ್ಳಿ ನಾಗರಹಳ್ಳಿ ಮಲ್ಲ ಅಕಡೆಲ್ಲ ನಮ್ ಸಮೀಪ ಆಕಡೆಲ್ಲ ಸೈಡ್ ಗಲ್ಲ ನಮ್ದ ಯಾಳಿಗಿ ಕೆಂಬಾವಿ ಎಲ್ಲಾ ಕಬ್ಬ ಬಿತ್ ತರಣ್ಣ ಒಬ್ರೊಬ್ರು ನಾವ ಅದ ನಾವು ಸಲಿ ಕಬ್ಬು ಬಿತ್ತಿದಿವಣ್ಣ ನೋಡ್ಬಬೇಕಣ್ಣ ಎಷ್ಟು ಪ್ರಾಫಿಟ್ ಆಗುತ್ತೆ ಎಷ್ಟು ಲಾಸ್ ಆಗುತ್ತೆ ಅಂತ ನಾಲ್ಕೈದ್ ವರ್ಷ ಯಾಕೆಂದ್ರೆ ಫಸ್ಟ್ ಟೈಮ್ ಅಣ್ಣ ನಾವು ಕಬ್ ನಮ್ದು ನಾಲ್ಕುವರೆ ಎಕರೆ ಆದಣ್ಣ ನಾಕುವರೆ ಏಕರೆ ಅದಣ್ಣ ನಮ್ಮದ್ ಆ ಅಣ್ಣ ಇವತ್ತ ಯಾಗ್ ನಾಲ್ಕವರೆ ಎಕರೆ ಅದ ನಮ್ಮ ಹೊಲ
ಇಲ್ಲಣ್ಣ ಇಪ್ಪತ್ ಗುಂಟೆ ಅದ್ ಇಪ್ಪತ್ ಗುಂಟೆ ಆದೆ ತೊಗರಿ ಬಿತ್ತೀವಿ ಅದನ್ನೇ ಅರ್ಧ ಎಕರೆ ಅದೆ ಅ ಒಣಕತ್ತವ ನೋಡ್ ಸ್ವಲ್ಪ
ಭೀಮಶಂಕರ್ ಅಂದ ನಿಮ್ ಹತ್ರ ರೋಡ್ ಹತ್ರ ಇದು ಇದೆ ಅಂತಲ್ಲ ಒಲೆ ಕೋಟಿಗಟ್ಲೆ ಬಾಳ ಹೊಲ ಇದೆ ಅಂತೆ ಅಲ್ಲಿ ಬಿಸ್ನೆಸ್ ಇಸ್ಕೊಂಡ್ ಮಾಡ್ಬೇಕು ಅಲ್ಲಾ ಅಲ್ಲಿ ಹೈವೇ ರೋಡ್ ಆಗುತ್ತೆ. ಒಂದ್ ಚಿಕ್ಕದ್ ಬಿಸ್ನೆಸ್ ಮಾಡ್ಬೇಕ್ ಯಾವ್ದಾನ
ಎಲ್ಲದಣ್ಣ ಸುಮ್ನೆ ಹೇಳ್ತಾರಾ ಅವರ್ ಮಜಾಕ್ ಮಾಡ್ತಾರ
ನನಗ ಯಾಕಂದ್ರೆ ಅಲ್ಲಿ ಹೈವೇ ಇದೆ ಯಾರನ್ನ ಹೋಗ್ತಾ ಇದ್ರೆ ಚಾ ಅಲಿ ಏನೆ ಅಲಿ ಅ ಚಾ ಟೀ ಪಾಯಿಂಟ್ ಆದ್ರೆ ಅಲ್ಲಿ ಬೆಸ್ಟ್ ಆಗುತ್ತೆ ಒಂದ್ ಚಂದಾಗಿ ಒಂದು ಫ್ರಾಂಚೈಸಿ
ಅಷ್ಟತನೆಣ್ಣ ಅಂದ್ರೆ ನಾನ್ ನಿಮ್ ಕೂಡ ಅಲ್ಲ ನಾನ್ ನಿಮ್ ಕೂಡ ಟ್ರಿಪ್ ಬರ್ತಿದ್ನಲ್ಲಣ್ಣ ಇತಂದ್ರ ಪ್ರಾಪರ್ಟಿ ಇತಂದ್ರ ಕರೆಕ್ಟ್ ಅಲ್ಲ ನಾ ಹೇಳೋ ಮಾತ್ ಹಾ
ಹ ಅಣ್ಣ
ಹ್ಮ್ ಅಷ್ಟ ಇತ್ತಂದ್ರೆ ಪ್ರಾಪರ್ಟಿ ಇತ್ತಂದ್ರೆ ನಿಂಗ್ ಕೂಡ ಟ್ರಿಪ್ ಪ್ ಬರ್ತೀದ್ ಅಲ್ಲ ಅಣ್ಣ
ಅಣ್ಣ ಅದಕ್ಕೇನೇಣ್ಣ ಸುಮ್ಮನೆ ಬರ್ತ ಹಾ ಹಾ
ಈಗ ಹೋಗ್ತೀನಿ ಅಣ್ಣ ಬೆಂಗಳೂರಿಗೆ ಹೋಗ್ತೀನಿ ಒಂದ ಎರಡ್ ತಿಂಗಳ ದುಡಿತ್ತೀನಿ.
ನೋಡಿ ಅಣ್ಣ ಬೆಂಗಳೂರಿಗೆ ಬೆಂಗ್ ಬೆಂಗಳೂರಿಗೆ ಹೋದ್ರೆ ನಮ್ಗೆಂದೆ ನೋಡಿ ನಾವು ಬರ್ ತ್ತೆವೆ ನಾವು ಈ ಊರಲ್ಲಿ ಏನಿಲ್ಲ ಯಾಕಂದ್ರೆ ಎಕ್ಸಾಮ್ ಇದೆ ಎಕ್ಸಾಮ್ ಕಟ್ಟಿಗೆಸಿ ಒಂದ್ ಒನ್ ಮಂತ್ ಅಲ್ಲಿ ಬರ್ತೀವಿ ಒಳ್ಳೆ ರಿಟರ್ನ್ ಬರ್ತವಿ ಮತ್ತೆ ಎಕ್ಸಾಮ್ ಬರೇಕ ಆದ್ರೂ ಬರ್ತೀವಿ ಆಯ್ತಾ ನೋಡಿ ಕೆಲಸ ನೋಡಿ ಕೆಲಸ ನೋಡಿ ಇಲ್ಲ ಅಣ್ಣ ಈಗ ಮತ್ ಈಗ ನಾಳೆ ಎಕ್ಸಾಮ್ ನಾಳೆ ಎಕ್ಸಾಮ್ ಪೀಸ್ ಕಟ್ತೀನಿ ಅಣ್ಣ ಎಕ್ಸಾಮ್ ಪೀಸ್ ಕಟ್ ಯಾವಾಗ ಅಂತ ಕೇಳ್ಕೊಂಡ್ ಬೆಂಗಳೂರಿಗೆ ಹೋಗ್ತೀನಿ ಅಣ್ಣ ಹೋಗಿನ ಅಲ್ಲಿ ನೀವು ಹೊತ್ತೀರಾ ಅಂತೆಲ್ಲ ಅಲ್ಲಿ ಒಂದ್ ಯಾವ್ದಾನ ಒಂದು ನೋಡಿ ಕೆಲ್ಸ ಕೆಲಸ ನೋಡಿ ಪಿಜಿ ಗೀಜಿ ಸಮೀಪ ಆಯ್ತ್ ಅಂದ್ರೆ ನಾವು ಮಾಡಕ್ ಚಂದ ಆಗುತ್ತೆ ಕೆಲಸ
ಈಗ ನಮಗೆ ಯಾರು ಬೆಂಗಳೂರಲ್ಲಿ ಪರಿಚಯ ಇರಲ್ಲ ಸುಮ್ಮನೆ ಹೋಗಿ ಹಾ ಅಣ್ಣ ಮತ್ತೆ ಏನ್ ಮಾಡಕ್ಕ ಆಗಲ್ಲ ಅಣ್ಣ ಮತ್ತೆ. ಏನ್ ಮಾಡ್ಲಿ ಅಣ್ಣ ಮತ್ತೆ ಬೆಂಗಳೂರ್ ಪರಿಸ್ಥಿತಿ ಹಂಗ್ ಐತಿ ಅ ಅಣ್ಣ ಮತ್ತೆ ಏನ್ ಮಾಡಕ್ ಬರ್ಲಣ್ಣ ದುಡಿಬೇಕಂದ್ರೆ ಮತ್ ಕಟ್ಲೆೇ ಬೇಕಾಗುತ್ತೆ ಆರು ವರ್ಷ ಇದ್ ಶೆಡ್ ಹೋಗ ಶೆಡ್ ಹುಡ್ಕಂದಿರಕ ಆಗತ್ತ ಅಲ್ಲಿ ಬೆಂಗಳೂರಲ್ಲಿ ಯಾರ್ ಬಲ್ಲೇನ
ಹೌದ
ಹ ಅಣ್ಣ
ಹ್ಮ್ ಹ್ಮ್ ಹ್ಮ್
ಮತ್ತೆ ಅಣ್ಣ
ಮತ್ತೆ ಏನಿಲ್ಲ ಅಣ್ಣ ನೀನೇ ಹೇಳಬೇಕು
ಹಾ ಏನ್ ಇವತ್ ಯಾವ್ದ್ ಮ್ಯಾಚ್ ಇರ್ತಾಣ್ಣ ಇವತ್ತು ಯಾವ್ಯಾವು ಇತಣ್ಣ ಇಂಡಿಯಾ
ಆ ಅಣ್ಣ ಹಲೋ ಹಲೋ ಕೇಳಿಸ್ತಿದಿಯಣ್ಣ
ಹಾ ಕೇಳ್ತಿತಿದ್ದೆ ಹೇಳು
ಹೇಳಣ್ಣ
ಮ್ಯಾಚ್ ಅಂತ ಹೇಳ್ದಿ ಅಷ್ಟೇ ಸ್ಟಾಪ್ ಮಾಡಿದೆ
ಏನೇನು
ಹಲೋ ಮ್ಯಾಚ್ ಮ್ಯಾಚ್ ಅಂತ ಕೇಳಿ ಅಷ್ಟೇ ಸ್ಟಾಪ್ ಮಾಡಿದಿ
ಹಾ ಹೇಳಿ ಅಣ್ಣ ಮ್ಯಾಚ್ ಬಗ್ಗೆ ಹಾ ಮ್ಯಾಚ್ ಹೇಳ್ದ ಏನ್ ಎಷ್ಟು ಸ್ಕೋರ್ ಆಗಿದೆ ಎಷ್ಟು ರನ್ ನೋಡಿದ್ರ
ಯಾವದಣ್ಣ
ಇಂಡಿಯಾದ ಏನೋ ಇನ್ನೊಂದು ಇಂಗ್ಲೆಂಡ್ ಇದೆ ಅತಾನೆ
ಹ ಮೀನ್ಗೆತ್ತಾನ
ನಿನ್ನೆತ್ ಇವತ್ತ ಯಾವ್ದದನ್ನಾ
ಇವತ್ತು ಯಾವ್ದು ಇಲ್ಲ
ಹೌದಣ್ಣ ಆ ಅಣ್ಣ ಹ ಅಣ್ಣ ಇವತ್ ಯಾವ್ದು ಬಾಟ್ ನನೆನ್ನೆದು ಮ್ಯಾಚ್ ಇವತ್ ನೋಡ್ತಾ ಇತ್ತಣ ಅಲ್ಲಿ ಕ್ಯಾಂಟೀನ್ ದಾಗ ಕುಂತಿದವಣ ಯಾವುದೋ ಬಾಟ್ ಮ್ಯಾಚ್ ನೋಡ್ತಾ ಇತ್ತ ಹ ಅದು ಆ ಮ್ಯಾಚ ನೋಡ್ಬೇಕಣ ಇದೆ ಬಾಟ್ ಅದು ಬ್ಯಾಟ್ ಯಾವ್ದ ಮ್ಯಾಚ್ ನೋಡಗುದಿತ್ತಾನ ಅದಕ್ಕೆ ಯಾವ್ದ್ ಮ್ಯಾಚ್ ಅ ಅಂತ ಕೇಳಿದೇವಣವ
ನನಗೆ ಏನ್ ಗೊತ್ತಪ್ಪ ನೀವು ಯಾರ್ಯಾರ ನೋಡ್ತಿರ ಹೇಳ್ರಲ್ಲ
ಅದೊಂದು ಬಾಟ್ ಕುಂತಿತಣ್ಣ ನಮಗುನು ಗೊತ್ತಿದ್ದಲ್ಲ ನಾವು ಚಾ ಕುಡಿಯಾಕ್ ಹೋಗಿ ನಾವು ಚಾ ಕುಡಕ್ ಹೊಗಿದ್ವಿ ಯಾವ್ದೋ ಒಂದು ಬಾಟ್ ನೋಡ್ತಾ ಇತ್ತು ಅದಕ್ಕೆ ಯಾಕ ಈ ಬಾಟ್ ಈ ಮ್ಯಾಚ್ ನೋಡ್ತಾ ಇದೆ ಅಂತ
ಅವುನ ಯಾವದು ಬಾಟ್
ಯಾವದೋ ಒಂದು ಬಾಟ್ ಅಣ್ಣ ಕಟಿಂಗ್ ಗಿಟಿಂಗ್ ಮಾಡಸಕಂದ್ ಕುಂತಿತ್ತತಾನ ಹೊಸದಾಗಿ ಸಾಂಗ್ ಹಾಕಂದ್ ಕುಂತಿತ್ತಾನ
ಹೌದು
ಹಾ ಹಲೋ ಅಣ್ಣ ಹಾ ಸರಿ ತಗೋಣ ಒಂದ್ ಕಾಲ್ ಬರ್ತಾ ಇದೆ ನಾನ್ ಆಮೇಲೆ ಕಾಲ್ ಮಾಡತ ನಾನ್ ಆಮೇಲೆ ಕಾಲ್ ಮಾಡ್ತೀನಿ ಒಂದು ಕಾಲ್ ಬರ್ತಾ ಇದ್ದೆ ಹ ಆಯ್ತ